ಆಾಮ ನಿನ್ ಹಾಟಲಿ ಜಾಗ ಪೂರ
ಹಲೋ ಚಲೋ ಮಾ ದೊ ಯ್ಯಾರಾದ್ರದು ಏನ್ ಟಾಸ್ಕ್ೋ ಮಾಡಮ್ ಅಂದಾಗ ಎಲ್ಲ ಅವನ್ ನೋಡಿ ಒ ಸದ ಏನ್ ನಾತಂಗರ
ಯಾರ
ಹಲೋ
ಹಾ
ಅಳ ಹಂಗ ಹೆಂಗ್ ಸೇಮ್ ಇರ್ತದ ಹೇಳಣ ನ ಅವನ್ನಂಗ ಹೇಳಿ ಹೇಳಿ
ಈಗ ಸ್ಕೆಡ್ಯೂಲ್ ಕಾಸ್ಟ್ ಎಸ್ ಸಿ ಸ್ಕೆಡ್ಯೂಲ್ ಡ್ರೈಬ್ಸ್ ಅಂದ್ರೆ ಎಸ್ ಟಿ ಎಸ ಎಷ್ಟಿದವರ ಅಂದ್ರ ಅವ್ರಿಗೆ ಎಲ್ಲಾ ಸೌಲಭ್ಯಗಳು ಎಲ್ಲಾ ಮೀಸಲಾತಿಗಳು ಸೇಮ್ ಇರ್ತಾವ ನಮಗ ನಿಮಗ ಅಂದ್ರ ಈಗ ಜಾತಿ ಬೇರೆ ಬೇರೆ ಆಗ್ತವಲ್ಲ ಈಗ ಮ್ಯಾರೇಜ್ ಮ್ಯಾರೇಜ್ ಮಾಡಲ್ ಇಬಗಿ ಎಸ ಎಷ್ಟಟಿ ದೂರ ಅಂದ್ರೆ ಹೆಿಂಗೆ ಎಲ್ಲ ಒಂದೇ ಇಲ್ಲ ಅಂದ್ರೆ ಎಲ್ಲ ಒಂದ ಅಂದ್ರ ಸೌಲಭ್ಯ ಒಂದೇ ಸಿಕ್ತಾವ ಎಲ್ಕ ಬ್ಯರೆಕ ಸೂರಿಸ್ ಕಡಿಮ ಸಿಗ್ತ ಈ ನಮ್ಗ ನಿಮ್ಗ ಹಿಂಗ ಯದಾರ್ರ ಹಂಗ ಯಾವಾರ ಪೋಸ್ಟ್ ಹೆಚ್ಚಿಗೆ ಅಪರ್ಚುನಿಟಿ ಟ್ಟರ್ಬ ಹಂಗಂತ ಎಸ್ ಎಸ್ಗರಿ ಮದುವೆ ಮಾಡಲ್ಲ ಎಸ
ಹ ನಾ ಅದೇ ಹೇಳತನಪ್ಪಾ ಎಸ್ ಅಂದ್ರೆ ಒಂದ್ ಉತ್ತರ ಇದ್ದ ಎಚ್ಚ ಒಂದು ಉತ್ತರ ಆದ್ರ ಇ ನಂದುಷ್ಟ ಅಷ್ಟ ಅಂದು ಒಂದ್ ದಕ್ಷಿಣದ ಅವ ಮ್ಯಾಚಿಲ್ಲಂತ ಸಾಯತ್ ಇಲ್ಲ ಮಚೆ ಈ ಎಡು ಸಿೀಮೀ ಅಂತ ನ ಭಾರಿ ಬೈದ ಇಟ್ಟಿದ
ಅನ್ಪಡವೇನು
ನಾ ಅದೇ ಹೇಳತೀರ ಹಾನ ಎಷ್ಟು ಇದ್ದೀನಿ ನಾ ಬೇಡ್ರ ಇದ್ದೀನಿ ಬಿರ ಮ ಬೇಡ್ರ ಒಳಗೆ ಮತ್ತ ಬಿರದರ್ ಇದ್ದೀನಿ ಅದು ಅದು ಬೀರದಾರ್ ಒಳ ಬೀರದಾರ್ ಬರ್ತದ ಮದ ಬಿಡ್ರ ಒಳಗ ಅದು ಇದೀನಿ ಏನ್ ನೀ್ರರು ಭಗ ಇಲ್ಲ ಎಲ್ಲ ಸೇಮ ಅಂತ ಹೋಗ್ ಸಾಕ ಹೋಗ ನೀನ್ ಅಂತ ಖರಾವ ಯ ಕರಸಡೆ ಹಿದೇತಿ ನ
ನೀ ಬೈದಿರ್ಲಾ ಎಟ್ರಕ್ಗ ಮಾಡ್ತ
ಆಾ
ನೀ ಏನ್ ಬೈದರ್ಲ್ಲಾ ಎಟ್ರ ಡವ ಮಾಡ್ತಂತ
ಅದೇ ಭಯ ಬರದಾ
ಹ್ಮ್ ನಾ ಭಯದಾ ಏನ್ ಭಯಲ್ ಬಿಡ ನೀ
ಹಂಗ್ ಬಾರಲ್ಲಪ್ಪ ನಮ ಪಾರ್ ಬಯ್ತು ನಮ ಆ ಕಡೆನೇ ಬರ್ತಾವ ಕರೇ ನನ್ ಕಡೆನೇನು ಅಂದಿಲ್ಲ
ನಾವವು ಬಿ ನಮ್ ಕಡೆಿಂದ ಭಾರಿ ಕಳಸ್ತೇವ ಒಂದೊಂದ್ ಒಂದೊಂದ್ ಮೂದತ ಇರ್ತವ
ಸೇರ್ತಿದ ಏನಾದೂ ಸ್ಪೀಕರ್ ಇತ್ತ ಅಂದ್ರ ಯಾವದ್ರ ಇದ್ರ ಸಾತಿ ಮ ಹೊತಾರಡಣ ಸೇರ್ ಬದಿ ಸ್ಪೀಕರ್ ಇತ್ತು ಅಂದ್ರೆ ಎದ್ರ ಇದ್ರ ಸತ್ಯ ಹೋ್ತಾರ
ನಿಮ ಮಾತುಗಳು ಕೇಳಿ
ನನ್ ಮಾತಿಲ್ಲಪ್ಪಾ ನಾ ಏನು ಅನ್ನಂಗಿಲ್ಲ ಏನು ಮಾಡಂಗಿಲ್ಲ ಏನು ಇಲ್ಲ ನಮಗೆಿಡ ಸ ಹಿಂಗ್ ಫೋನ್ ಎತ್ತಿದ್ ಪಟ್ಲೆೇನೆ ಒಂದ್ ವರ್ಡ್ ಬರ್ತದ
ಹ್ಮ್ ಹ್ಮ ಹತ್ತು ಹತ್ತು ಫುಲ್ ಫ್ರೀ ಅಂದ್ರಿ ಈಗ
ಹ್ಮಞ ಏ ಕೆಳಂಗ ಇಲ್ಲಾ
ೋನ್ ಹತ್ಲಕ್ಕ ಏನಗತ್ತ
ಇನ್ನಿ ಒಂದ್ ಮಾತ್ ಅಂತ ಅಪ್ಪ ಗಿಡ ಮ್ಯಾರೇಜ್ ಟೈಮ್ನಾಗ ಸುಮನ್ ನೋಡನತ್ ಊರ ಎಲ್ಲಗ
ಹ್ಮ್ ಹ್ಮ್ ಕರ್ ನಿನ್ನಟ ಯಾರು ಚಂದಿಲ್ಲಂತ ನಿನ್ನಟ ಯಾರ್ು ಚಂದಿಲ್ಲಂತ
ಹಾಂಗ ಇಲ್ಲ ಇಲ್ಲಿಕ್ಕ
ಹ್ಮ್ ಮ್ಯಾರಜ್ ಮ್ಯಾರೇಜ್
ನೀ ನೀ ಏನ್ ನ ನನಗೆ ಹೇಳಕ ಬಿಡು
ಸ ತಲ್ಮಿ
ಹ ನೀವ್ ಬಾಳ ನೀ್ ಬಾಳ ಲೆಜೆಂಡ್ ಇದ ನೀಗೆ ಎಲ್ಲ ಗೋತತಂದ್ದದು
ಆ ಮೊನ್ನ ಧಾರ್ವಾಡ್ಲೆ ಬಂದೋಡ ಗಿಡ ಏನ್ ಹೇಳ್ತ ಗೊತ್ತು ನೀ ಮಾತ್ ತ್ತಡದ ಎಲ್ರ ಕೋಚಿಂಗ್ ಹೋಗ್ ಏನ್ ಟ್ಯೂಷನ್ ್ಯೂಷನ್ ಹೋಗಿದೆಿ ಂತಂತಪಾ ಯಕ ಇಲ್ಲ ನೀ್ ಮಾತಾಡದ್ ಭಾರಿ ಆರ್ತ ಹ ಹೊಸ ಸುದ್ದಿ ಥ್ಯಾಂಕ್ಸ್ ಅನ್ನೋಣ ಮತ್ತ ಇಲ್ಲ ನಿಮಲ್ಲಿ ಬಾಳ್ ಕಸನ್ಸವಾ ಹ್ಮ್ ಪೇಷನ್ಸ್ ತಾಳ್ಮೆ ಶಕ್ತಿ
ಮೊದಲದಂತ ಹಬ್ಬಕ್ೇತ್ನ ನಿಮ್ಮಂತವ್ರಗ
ಹದಾ ನಾ ಏನ್ ಹೇಳ್ ಗೊತ್ತ ಪೇಶನ್ಸ ಅದ ತಾಳ್ಮೆ ಬಿ ಅದ ಖರೆ ವ್ಯಕ್ತಿ ಮೇಲ್ ಹತದ ಅಂತಂದ್ರ
ಹ್ಮ್
ಅಂದ್ರೆ ವ್ಯಕ್ತಿ ಮ್ಯಾಗ ಹತ ಅಂದ್ರೆ ಅಂದ್ರ ನನ್ ಮುಂದಿನಿ ನಾಟಕ ಮಾಡ್ತಿದ್ದ ಏನ ಅಂತ ಅಂತಪ
ಹಓ್ ಯಾವವು್ದ ಬಾರಿ ಮಾನ್ಸಿಕಕ್ನಾಗೆ ಇರ್ತ
ಇಲ್ಲ ನನಯ ಆನಂದ ನೀ ಹೆಂಗ ತಿರ್ಕೋತ್ ಹಂಗ್ ತಿರ್ಕೊ
ಹಾ ಹೇಳತ್ತು ಅಪ್ಡೇಟ್ ಆಗಿದೇವು ಬಗ ಅಂತಿದಿ
ಬೌ ಮಾಮೂಲಿ ಆದಮಿ ನ ಹ ಎಲ್ಲ ಹಾ ಅಂದಪ್ಪ ಇಲ್ಲ ನಿಮ್ ಆತ ಎಲ್ಲಾ ಪೇಶನ್ಸ್ ೇವಲ್ ಬಾಳ ಅದ ಅಂಡರ್ಸ್ಟ್ಯಾಂಡಿಂಗ್ ನಿಂಬಲ್ಲದ ಬಾಳ ಮತ್ತ ಇರ್ತದ ಅಂತ
ಹ್ಮ್
ಇಲ್ಲ ನಿಂಗ ಹುಡುಗಿ ಸಿಗ್ಲಕ್ ಬಾ ಪುಣ್ಯ ಮಾಡ್ರಿತ್ತ
ಹ್ಮ
ಮ್ಮ ಪುನನೇ ಮಾಡ್ರಿತಳ ನಂಬಲ್ಲಿ ಏನಗ್ಯಾರ ಅಂತ ಇಲ್ಲ ಅಂದ್ರಗೂ ನಿಂಬಲ್ಲಿ ಚುರುಟಿ ಬಾಳದ ಅಂದ್ರೆ ಮಾತ್ ತಿಳ್ಕೊಂಡ್ ಮಾತಾಡ್ತಿ ಏನ್ ಹತ ಚಂಗ ಹಿಂಗ್ರೀ ಸಡನ್ ಆಗಿ ಏನ್ ಬಿ ಹೇಳಲ್ಲ ಯೋಚನೆ ಮಾಡ್ತಿ ಥಿಂಕಿಂಗ್ ಕೆಪಾಸಿಟಿಿದ ಎಲ್ಲ ಎಲ್ಲಾ ತುಂಬ ತುಳ್ಕಲತ್ತದ ಖರಿ ಹಂಗೆ ಓದರ್ದಾಗ ಬಿ ಹಿಂಗಗೆ ಇರು ಪ್ಲೀಸ್ ಅಂತ
ಹ ನೀವು ಎಟ ರಿಕ್ವೆಸ್ಟ್ ಬೇರೆ
ಹ್ಮ ರಿಕ್ವೆಸ್ಟ್ ಯ ಇಂತ ಪರಿ ಯಾಕ್ ರಿಕ್ವೆಸ್ಟ್ ಅಣ ಇಲ್ಲ ಎಲ್ಲ ಅದ ಖರಿ ಅದೊಂದು ಅದ ಅಂತ ಅನ್ಕೋತೀನಿ
ಆಯ್ತನು ಆಯ್ತೆ ಅಲ್ಲ
ಅದ್ಕ್ ಕೆರೆ ಮೈಗಾ ಮಾಡೋದ ಅಂತ ಹ್ಮ್ ಆಯ್ತ ಆಯ್ತಾ ಪಲ್ಲಿವನಂತೆ ಓದೋದ್ ಗಿದೋದ್ ಏನ್ರಿ ಇತ್ತ ಅಂದ್ರೆ ಬಾರಿ ಈ ಕಡ್ಡಿಂದ ಇಲ್ಲ
ಫುಲ್ಲು ಕೇಳಂಗೆ ಇಲ್ಲ
ಹ್ ತರಿ ಹಾಪತ್ ಕೇಳದ್
ಆ ಗಿಡ ಅಂತೂ ಬೆಳೆಲ್ ನೋಡ್ಣ ಹೇಳ್ತೀನಿ
ಹ
ಆ ಗಿಡ ಅಂತೂ ಮುಂದಕ್ ಬೆಳೆಲ್ಲ ಅದು ಅಲ್ಲಿಗೆ ಕಟ್ಟಾಗುತ್ತ ಅರ್ಧಕ್ಕಿ
ನೀ ಅಡ್ಬಾಯ್ ಆಗ್ಬೇಡ ಆ ಗಿಡ ಬೆಳೆಸ್ಬೇಕ್ ಬಕ್ಕು ಪ್ರಯತ್ನ ಪಡತಿನ್ ನ
ಹಾತು ನೀರ್ ನಿನ್ ಮೇಲ್ ಡಿಪೆಂಡ್ ಆದು ನೀರ್ ಹಾಕದ್ರ ಮೇಲೆ
ನನು ಆಜು ಬಾಜು ಇದು ಗಂಟಿ ಗಿಂಟಿ ಎಲ್ಲಾ ಕಳಿ ಕತೀನಿ
ಹ್ಮ್ ಆಯ್ತಾಯ್ತು ಹೊ
ಗಂಟಿ ಕಡಿಂಗ್ ದೊಡ್ಡ ಗಾರಿ ಹೊಡಿತೀನಿ ಪೈಲೆ ಗಾರಿ ಹೊಡ್ದಿತೀನಿ ಗಾರಿ ಹುಡ್ದ್ ನೀರ್ ಹಾಕ್ದ ಅಂದ್ರ ತುಂಬಿ ಕಬ ಹ
ಮಾಡಪ್ಪೋ ಏನ್ ಮಾಡ್ತಿವಿ ಮಾಡ ಬೆಳೆದಿದ್ಮೇಲ್ ಹೇಳ ನಮಗ್ ಬಿ
ಗಿಡ ಗಿಡದ ತೋಟಗಳ್ ಹೊಂಟದವಾ ಅವಾಗಾಗ
ಹಾ
ಹೆಂಗಂದ್ರು ಒಂದೇ ಸೇರಿ ನೋಡದಿಲ್ ವಸ್
ನನ್ಗಿವು
ಹ ಒಂದೇ ಸರಿ ಬರ್ತಾವ ಯಾಕ ಅಲ್ ಕೇಳ್ರ ಬಾಳ್ ನೋಡ್ಬಿಡ್ದ ಸೇವ ಮಾಡ್ಕೊಬಿಡು ಅದ್ರಸಲಕ್ಕೆ ಒಂದ
ಹೊಯ್ ಯೋ
ಹ್ಮ
ಹು ಜೋರು
ಅವತ್ ನಿಂಗ್ ಹೇಳಿದೆ ನೋಡ ಹಿಂಗ ಗಿಡ ಪೋನ್ಗಿನ್ ಹಚ್ಚ ಹಂಗ ಕೇಳ್ಬೇಡ ನಂಗ ಒಂತರ ಅಗತೆ ಅಂತ ನ ಏನ್ ಮಾಡಿದೆ ಆಯ್ತ ಚಚ್ಚ ತಿಲಪ್ಪಾ ಮರದಿನ ಸೀದಾ ಕ್ವಾಲಿ ಬಂತಾಲ
ಹೂ
ಹ್ಮ್ ನಾವ ಮನೆ ಮಾತಾಡ್ತಿದ್ದ ಎತ್ತದಪ್ಪ ನಮ್ ಮನೆ ಮಾತಾಡತ ನೋಡ್ ಎತ್ತಿ ನಮ್ಮ್ ಮೊನೆ ಮಾತಾಡತಿ ಒಂದ ಎರಡ್ ನಿಮಿಷ ಹ್ಮ್ ಮತ್ತೆ ಆಮ್ಯಾಗ ಫುಲ್ಲ ಅಫುಲ್ ಇದ್ರದಾಗ
ಹಾ ಏನ್ ಹೇಳ್ದಿ ಹೇಳು
ನಮ್ಮನೆ ಮಾಡ್ದಗ ಯಾರ್ದ ಫೋನ್ ಎತ್ತಿಲ್ಲ ಮಾಡ್ದೆ ಫಸ್ಟ್ ಟೈಮ್ ನಿಂಗ್ ಹತ್ತಿದ ಯಾರ್ ಹಚ್ಚತ್ ಕೇಳಿದ್ರ ನಮ್ಮ ಮನೆಯಾಗ ಅಂದ್ರು ಹುಹುಹು ಅಷ್ಟ ಯಾಕ ನನ್ಗೆ ಪ್ರಿಯೋರಿಟಿ ಅಷ್ಟ ಅಷ್ಟ ಯಾಕ ನನ್ಗೆ ಪ್ರಿಯೋರಿಟಿ ಟ್ಟಿ ಕೊಡ್ತೀರಿ ನೀವು ಅಂತ
ಹಾ ಹ ಮತ್ತ ಕಿ ಯವ್ವಾ ದೇವ್ರೆ
ಪ್ರಿಯಾರಿಟಿ ಏನು ಇಲ್ಲ ಹಂಗೇನ್ ಇಲ್ಲ ಅದು ಹಿಂದೇಏನಾಗಿದೆ ಎನೋ ಒಂದ್ ಸ್ಟೇಟ್ ಹೆಂಗದನೋ ಆ ಚೆಲೋ ಅದ ಅಂತ ಅಂದಿನಿ ಆ ಹೆತ್ತೊರಿಗೆ ಹೆಗಣ ಮುದ್ದು ನಾ ಏನ್ ಮಾಡಿದಿವ್ರಿ ನಿವು ಚಲೋನಿ ಅನ್ನುಸ್ತೋಳು ಅಂದ್ರ ಅದಕ್ ಅರ್ ಅದಕ್ ಹೋಲದ್ರು ಕೊ
ಅನಿಂಟೆಲಿಜಬಲ್
ಹಂಗೇನಿಲ್ಲ ನೀ ಮಾಡೋವೆ ಎಲ್ಲ ನೀ ಮಾಡ ಎಲ್ಲ ಚಲೋನೇ ಇರ್ತಾವ ಅಂತ ನೋಪಾನ
ಹಾ ಹಾ ಏ ಗಿಡ ಭಾರಿ ಮಾತಾಡ್ತ ಇ ಬಿಡಪ್ಪ ಸೋರೋಸಿ ಎಕಿನ ಕದಂಗ
ಹಾ ಏ ಗಿಡ ಬೀಚರ್ ಯಾವ್ದೋ ಗುಡ್ಡದೇ ಇಲ್ಲ ಗುಡ್ಡದ ಮೇಲೆನು ಗುಡ್ಡದ ಕಲ್ಲು ಮೇಲೆ ಯಾವ್ದೋ ಪಿಕ್ಚರ್ ನೋಡಬೇಕದ ನೀನು ಸ
ಬರೀ ಗಿಡದ ಹಳಿದಿ ಇರ್ತಾವ ಅಂದ್ರ
ಇನ್ನೊಂದು ಅಂದ್ರೆ ಇನ್ನೊಂದ ಲೈವ್ಾಗ ಒಂದು ಉದಯ ಟಿದಾಗ ಉ ಯಾವ್ದೊಂದ ರತಿತ್ತು ಯಾವ್ದ ಅಂತ ಹೇಳೇಳ ಗೊತ್ತಿಲ್ಲ ಅ ಮತ್ತತ್ ನೋಡ್ಲಕ್ಕೆ ಯಕ ಅಂತ ಕದ ನೀನ್ ಎಲ್ಲೋ ನಾನು ಅಲ್ಲಿ ಅದಂತ ನೀನಲ್ಲೋ ನಾನ ಅಲ್ಲೇ
ನೀ ಅದ ನೋಡತೀನಿ
ನಾ ಎಲ್ಲ ಅದ ನೋಲಕ್ಕ ಹ ಹ ನಿನ್ನ ಇವತ್ ಕಾರಣೂ ಇಲ್ಲ ಆದ್ರ ಸಲಯಕ ಅದು ನಮ್ಮ್ ಊರಿಗೆ ಮೈದ ತೊಳದ
ಹ್ಮ್
ಅ ತೊಳಲತಿದ ತೊಳಕೆ ಪೂಜೆ ಗೀಜೆ ಮಾಡಿ ೋಟ ಹಾಕಿದಪ್ಪ ನಾ ಟಿ ನೋಡಾಕ್ತೀನಿ ಅಂತ ಹ ಹೇಳ ಬತ ಮಾಡದ್ ನಾವ ಏನಂದ್ರೆ ಅದು ಗಿಡ ಮೈಯಏನ್ ಮಾಡು ಗಿಡ ಹೇಳದ ಅತ್ತ ಮಾಡ್ಕೊಂಡೇನು
ಜೋರ ಅದಪ್ಪಾ ನೀನ್ ಗಿಡದ ನಿನ್
ಹ್ಮ್ ಹ್ಮ್ ಸ್ಟಾರ್ ಅ ನಿಮಗೆ ಏನಯ್ು ಈಗ ಏನ ಇಲ್ಲಿ ಬರೀ ಆಡ ಆಡೋದಿದೆ ಈಗ ನೀ ಬರೀ ಕೂತ್ ಆಡದಿಲ್ಲ
ಗಿಡದಾದ್ ಬಿಡಪ್ಪಾ ಏನಂದ್ರು ಬಿ
ಹ್ಮ
ಹಲೋ ಹೊಳೆ ಆತೇ ನಿಮ್ರೂಪ್ಪಾ
ಹ್ಮ್ ಒಳ್ಳಿ ಒ ನೋಡಕತ್ತ ತಾಂಡ ತ ಆಳು